ಹಾ ಕೇಳಸ್ತಿದೆ ಹೇಳ ವಿಜಯ ಆರಾಮ, ಹ್ಮ್, ಆರಾಮ್ ಇದಿನೀ, ಏನ್ ಮಾಡ್ತ - ತಿದ್ದೀರಾ,
ಏನಿಲ್ಲ ಮಳೆ ಬರ್ತಾ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಆಯ್ತು ನೋಡಿ.
ಹೌದಾ, ಏನಿಲ್ಲ ಶಿಸ್ತ ಕುಂತ- ತಿನ್ನ ನೋಡಿ.
ಶಿಸ್ತಾಗಿ ಕುಂತಿದ್ದೀರಾ...
ಹಾ, ಹ್ಮ ಸಾಕ್ ಸಾಕ್ ಆಯ್ತು ಮಲ್ಕಂಡ, ಮಲ್ಕಂಡ, ಚಂದ ಬೆಳಿಗ್ಗೆ ಇವತ್ತು ಫುಲ್ ರೆಸ್ಟು ಬೆಳಗ್ಗೆ ಒಂಬತ್ತು ಗಂಟೆಗ ಮಲ್- ಮಲಕೊಂಡಿದ್ದೆ ಸೀದಾ ಹನ್ನೆರಡು ಗಂಟೆಗೆದ್ದೆ. ಮತ್ತೆ,, ಹನ್ನೆರಡು ಗಂಟೆಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ. ಮತ್ತೆ ಊಟ ಮಾಡೋಕ್ ಹೋಗಿದ್ದೆ ಒಂದ್ ಗಂಟೆಗೆ. -ಮತ್ತೆ ಎರ ಎರಡು ಗಂಟೆಗೆ ಮಕ್ಕಂಡೆ ಸೀದಾ ನಾಕ ಗಂಟೆ- ಎದ್ದ
ಓ ಫುಲ್ ನಿದ್ದೆನೆ ಬರೆ, -
ಇವತ್ ಫುಲ್ ರೆಸ್ಟ್ ಇವತ್ತು.
ಊಟ ಮಾಡೋದ ಮಕ್ಕನದ. -
ಹಾ,, ಅಂದ್ರೆ ಬೆಳಗ್ಗೆ ಹೋಗಿದ್ವಲ್ಲಾ ನಾಕ್ ಗಂಟ- ಮತ್ತೆ ಹೋಗ್ ಬಂದ್ಬಿಟ್ಟಿದ್ವಿ
ನಾಕ್ ಗಂಟೆಗೆ ಹೋಗಿ ಬಂದ್ಬ ಬಿಟ್ಟಿದ್ರಾ ಅಂದ್ರೆ ಎಸ್ ಎಷ್ಟವ್ರು ಎಷ್ಟವರು ಕೆಲ್ಸ ಅಲ್ಲಿ
ಎಂಟು ಗಂಟೆೆಗೆ ಬಂದ್ಬಿಟಿದ್ವಿ
ಎಂಟು ಗಂಟೆ ಅಷ್ಟೇನಾ
ಹ್ಮ್ ಬೆಳಿಗ್ ಹಾ ಎಂಟು ಗಂಟೆಗೆ ಬಂದ್ಬಿಟ್ಟಿದ್ವಿ
ಹೌದಾ
್ಮ ಹ್ಮ್ ಮತ್ತೆ ಏನ್ ಸಮಾಚಾರ
ಏನ್ ಹ ಅಗಡೆ ಎಲ್ಲ ಮಳೆ ಹೆಂಗಿದೆ
ಈ ಕಡೆ ಮಳೆ ಬೆಳೆ ಎಲ್ಲಾ ಫಸ್ಟ್ ಕ್ಲಾಸ್ ಆಗಿದೆ
ಸ್ವಲ್ಪ ಜೋರದೆ ಮಳೆ
ಹ್ಮ್ ಬಹಳ ಚಳಿ ಚಳಿ ಚಳಿ
ಳಿ ಆಡೆ ಎಲ್ಲ ಜಾಸ್ತಿ ಅಲ್ಲ ಮರ ಹಟ ಎಲ್ಲ ಜಾಸ್ತಿ ಕೋಲ್ಡ್ ಅಲ್ಲ
ಈಕ್ಡೆ ವಾತಾವರಣ ನೋಡಿ ನನಗ್ ಸಾಂಗ್ ನನ್ ಬರಕ್ ಕುಂತೈತಿ
ಯಾರ ಹದ ಯಾವ ಇವಾಗ ಚಳಿ ಾಾ
ಹಾ
ಹಾ ಹಾ ಈ ಕಡೆ ಅಷ್ಟ ನಿಲ್ಲ ನಾರ್ಮಲಿಿದೆ
ಅಕಡೆ ಎಲ್ಲ ತಂಪಲ್ಲ ಏನ್ ಮಾಡಣ
ಆದ್ರೆ ಅಷ್ಟಗನ್ ತಂಪಿರಲ್ಲ ಈ ಕಡೆ ನಾರ್ಮಲ್ ಆಗಿರುತ್ತೆ ಬಿಸಿ್ಲು
ಹ್ಮ್ ಹ್ಮ್ ಬಿಸಿ್ಲು ಹೆಂಗೈತೆ ಬಿಸಿ್ಲು ಬಾಳ ಐತಲ್ಲ ಇವಾಗ
ಇವ ಇವತ್ತು ತುಂದ್ರ ಸಿಕ್ಕಾ ಬಿಿಟ್ಟೆ ಸಿಕ್ಕಾ ಆಗ್ತಿತ್ತು
ಓಹೋ ಅದಕ್ಕೆ ಮಳೆ ಜಬರ್ದಸ್ತ್ ಮಾಡರ್ದೈತಿ
ಹಾ ನಾು ಅನ್ಕಂತಿದ್ದೆ ಇವತ್ ಅವಾಗ್ಲೇ ಏನ್ ಮಳೆ ಬರ್ಕೋತಿಿಲ್ಲ ಇದ ಏನ್ ತುಂಬ ಬಿಸ್ಲ ಆತಲ್ಲ ಅಂತ ಅನ್ಕಂತಿದ್ದೆ
ಹ್ಮ ಹ್ಮ್
ನಲ್ಲೆ ಮಳೆ ಬತ
ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತೆ ಮನೇಲಿ ಆರಾಮ ಅದಾರ ಎಲ್ಲ ಅ ಮಾಡಣ್ಣ
ನಿಮ್ಮ್ ಮನೇಲಿ
ಹ್ಮ್ ನಮ್ಮ ಮನ ಆರಾಮ್ಿದಾರ
ನೀವು ಎಲ್ಲನ ಟ್ರಿಪ್ ಹೋಗಿದ್ರಾ
ನಿಪ್ಪು ಎಲ್ಲೂ ಹೋಗಿ ಇಲ್ಲ ಅಭಿಷೇಕ್ ಟೆಂತ್ ಟೆಂತ್ ಹೋಗಿದ್ದೆ ಲಾಸ್ಟ್ ನಾನು ಅದೇ ಅದೇ ಲಾಸ್ಟ್ ಟ್ರಿಪ್ ಅದೇ ಬಾದಾಮಿ ಕರ್ಕೊಂಡ್ ಹೋಗಿದ್ರಲ್ಲ ಟೂ ಡೇಸ್
ಹಾ ಹಾ ಹಾ ಹಾ ಹೋಗಿದ್ರೆ ಹೌದು
ಅದೇ ನನ್ ಲಾಸ್ಟ್ ಟ್ರಿಪ್ ಫ್ರೆಂಡ್ಸ್ ಜೊತೆ ಓದಿರೋದು ಹ ಟೆಂತ್ ಟೆಂತ್ ಅಲ್ಲ ಓದಿರೋದು ಪಿಯುಸಿ ಇಲ್ಲ ಡಿಗ್ರಿ ಇಲ್ಲ ಎಲ್ಲೂ ಅಡ್ಡ ಅಡೆ ಇಲ್ಲ ಅಭಿಷೇಕ್ ನಾನು
ನಾತ್ ಹೋಗ್ಬೇಕಾಗಿತ್ತಲ್ಲಾ ಎಲ್ಲಿಗಾದ್ರೂ
ಎಲ್ಲಿ ಹೋಗೋಣ ಹೋಗ್ಬೇಕಂದ್ರೆ ಟೈಮ್ ಇರಲ್ಲ ಆವಾಗ ನೋಡಿದ್ರೆ ದುಡ್ಡಿಲ್ದ ಟೈಮ್ ಅಲ್ಲಿ ಹೋಗ್ಲಿಲ್ಲ ಇವಾಗ ದುಡ್ ಇದೆ ಇನ್ನು ಹೋಗಕ್ ಆಗ್ತಿಲ್ಲ ಹ
ಹಾ ಎಲ್ರೂ ತರಿಸಿ ಎಲ್ಲರೂ ತರಿಸಿ ಎತ್ತೆ
ಹ್ಮ್ ಅಲ್ಲ ಹಾ ಯಾಕ್ ಸುಳ್ಳ್ಬೇಕು ಇದ್ದಿದ್ನಾ ಯಾಕ್ ಟೈಮ್ ಬರ್ತೈತಲ್ಲಾ ಆಟೈಮ ಅಲ್ಲಿ ಆದ್ರೆ ಸಾಲ ಮಾಡಿ ಆದ್ರೂ ಹೋಗಿಡ್ಬೇಕು ಆ ಟೈಮ್ ಮತ್ತೆ
ಹೌದು ಹೌದು ಹೌದು ನಿಜ ಮಾತಿಗ್ ಮಾತ್ರ
ಹ್ಮ್
ಎಂತ ಕಟಿಗೆ ಸಿಗು ಕೂಡ ಅಂತ ಟೈಮ್ ಬಂದ್ರ ಸುಮ್ಮನೆ ಹೋಗ್ಬಡ್ಬೇಕು
ಹಾ ಸುಮ್ಮ್ ಹೋಗ್ಬಿಡ್ಬೇಕು ದುಡ್ಡೇನು ಇವಾಗ ನಾಳೆ ಬರ್ತೈತಿ ಟೈಮ್ ಬರ್ತೈತಾ
ಬರಲ್ಲ ಮತ್ತೆ ಫ್ರೆಂಡ್ಸು ಸಿಗ್ಬೇಕಲ್ಲ ಫ್ರೆಂಡ್ಸ್ ಮೇನ್
ಹಾ ಇಲ್ಲಿ ಈಗೆಲ್ರೂ ದೂರ ಆದ್ರು ಹಾ ಏನ್ ಮಾಡ್ತೀರ ಹ್ಮ್ ಏನ್ ಮಾಡ್ತೀರಿ ನಮ್ಮ ಹಣೆ ಬರಾನೇ ಸರಿ ಇಲ್ಲ
ಹಣೆಬರ ಸರಿಯಲ್ಲ ಅಲ್ಲ ನಾವು ಸರಿಗಿಲ್ಲ
ಅಲ್ಲ ನಾವೆಲ್ಲ ಟೈಮ್ ಸರಿ ಇಲ್ಲ ನಿನಗೆ
ಟೈಮ ಟೈಮ್ ಅಲ್ಲಾ ಟೈಮ್ ಅಲ್ಲಿ ನಾ ಬುದ್ಧಿಶಕ್ತಿ ಕಡೆ ಹಯ್ತವಾಗ
ಹಾ ಆವ ಗಾ ಇಲ್ಲಿ ಹಬೇರಾ ನಾನ ಅದು ಬಾದಾಮ ಅಲ್ಲಾ ನಾ ಬಾದಾಮಿ ಹೋಗಿದ್ದಲ್ಲ ಅದು ಹೋಗೋ ಪೊಸಿಷನ್ ಇದ್ದಿಲ್ಲ ನನ್ ಟೆಂತ್ ಅಲ್ಲಿ ನಮ ದೊಡ್ಡಪ ನಮ್ ದೊಡ್ಡಪ್ಪನ ಮಗ ಬೈತಿದ್ದ ನನಗೆ ಯಾಕ ಹೋಗ್ತಿವಿ ಅದು ಮನೆ ಮನೇಲಿ ಏನ್ ನಡಿ ನಡದೈತತ್ತು ನನಗ್ ಗೊತ್ತಿಲ್ಲಾ ನಮ್ ದೊಡ್ಡ ಪುಣ ಮಗ ಅಲ್ಲಿದೆೇನಲ್ಲಾ ಅವ್ನ್ ಕಣಿಂದ ನೋಡ್ಯಣ ನಾನ್ ಬಂದ್ಮೇಲಿಂದ ವಾಪಸ್ ಹೇಳಿದ್ರು ನನಗೆ ನಮ್ಮಪ್ಪ ನಮ್ಮ ಅಪ್ಪ ನೋಡದ್ರೆ ಹಗ್ಗಿಗ್ ದುಡ್ಡಿಲ್ಲ ಅಂತ ಅದೇನ್ನೆಲ್ಲ ಆಾಕ್ತಿವಲ್ಲ ಹಗ್ಗಗ್ ದುಡ್ಡಿಲ್ಲಾ ಅಂತ ಅಡೆಯಿಂದ ಈಕಡೆ ಓಡಾಡ ಹಾ ಸಿಗಳು ಅದಕ್ ದುಡ್ಡಿಲ್ಲ ಅಂತ ನಮ್ಮಪ್ಪ ಆ ಕಡೆಯಿಂದ ಹೊಲ್ದಿಂದ ಮನೆಗ ಓಡೋಡ್ ಬರಕ್ ಅಂತಾನ ಅದುೂ ಗೊತ್ತಿಲ್ಲ ಮತ್ತ ಈ ಕಡೆ ಆಳು ಆಳುನು ಬಂದ್ಬ ಬಿಟ್ಟವ ಅಲ್ಲ ಹಗ್ಗಿ ಕಮ್ಮಿ ಆಗ್ಬಿಟ್ಟಾವ ಈಗಡೆ ದುಡ್ಡಿ ಇಲ್ಲ ಹಗ್ಗಿ ಇಲ್ಲ ಏನ್ ಮಾಡ್ಬೇಕಂತಂದ ನಮ್ಮಪ್ಪ ಒಲದಿಂದ ಓಡ್ಕೊಂತ ಬರಕಂತಾನೆ ಅದನ್ನಾ ಅದನ್ನ ನಮ ದೊಡ್ಡಪ್ಪ ಅನ್ ಮಗ ನಮ್ಮ ಅಕ್ಕ ನೋಡ್ಬಿಟ್ಟಾರೆ ನಾನ ಅದೇ ನಾನನ್ ಅದೇ ಟೈಮಿಗ ಹೊಲಕ್ ಹೋಗಿ ಸಾಯಂಕಾಲ ಅಪ್ಪಾ ಹಿಂಗ ಹಿಂಗ ಐತಿ ಹೋಗ್ ಬರ್ಲಾ ಅಂತ ಮುನ್ನೂರ ಐವತ್ ರೂಪಾಯಿ ಐತೆನ್ ಕೊಡಪ್ಪಾ ಅಂತ ಕೇಳ್ತೆ
ಹ ಮುನ್ನೂರ ಐವತ್ತು ರೂಪಾಯಿ ಐತೇನೆ
ಹಾ ಮುನ್ನೂರ ಆಯತೆೇನ್ ಐದನೂರ್ ಇತ್ತು
ಅಷ್ಟೇನಾ
ಹ್ಮ್ ಇಲ್ಲ ಅಂತ ಹೇಳಿದ್ರು ಆಮೇಲೆ ನೋಡಿ ಸಾಯಂಕಾಲ ಮನೆಗ್ ಹೋಗಿ ಅರ್ತಲ್ಲಿ ಇಸ್ ಕೊೊಟ್ರು ಅದು ನನಗ್ ನೋ ನಮ್ಮ ಅಪ್ಪ ಓಡ್ಕೊಂಡ್ ಬಂದಿರೋದು ಅವರು ನೋಡ್ಬಿಟ್ಟಾರೆ ನಾನ್ ನೋಡಿಲ್ಲಲ್ಲಾ ನನಗ ಏನ್ ಗೊ ನಾನ್ ಸೀದ ಹೋಗಿಂಗಿ ಹೋಗ್ತ ಿದ್ದಾರೆ ಹೋಗ್ಲಾ ಬೇಡ ಅಂತ ನಾನು ಅದ್ ನಾನನ್ ವಾಪಸ್ ಬಂದಾಗ ಹೇಳಕ್ ಕುಂತಾರ ನನಗ ಅದೇ ಫಸ್ಟ್ ಗೊತ್ತಿದ್ರೆ ಅದೇ ನಾನು ಅದ್ರೂನು ಓ್ತಿರ್ಲ ನಾನು ಹ್ಮ್
ಅದೇ ಹರೀಶ್ ಅವರೇ ನಮ್ಮ್ ಮನೇಲೆಲ್ಲಾ ತುಂಬಾ ಕಷ್ಟ ಇರುತ್ತೆ ಅ ನಮ್ಮತ್ರ ಏನ ಹೇಳ್ಕಳಲ್ಲ
ಹ್ಮ್
ರು ಕೂಡ ಅವರೇ ಅನುವ್ಕೊಂಡು ನಮ ಮಾತ್ರ ಮಕ್ಕಳು ಚೆನ್ನಾಗಿರ್ಬೇಕು ಈಗ ಯಾ ಮಾಡದ ಾಗ ಮಾ್ತದು
ಹಾ
ಅಲ್ಲ
ಹೌದು
ಇಲ್ಲಿ ಯ ನೋಡ್ಕೊಳ್ಳಳಿ ಮತ್ತೆ ಇವಾಗ
ಏ ಇವಾಗ ಏನ್ ಮಸ್ತಪಾ ಇವಾಗ ಚೆನ್ನಾಗಿದ್ದೀವಿ ಎಲ್ಲಾ ಸಾಲ ಆಾಗಿಿಲ್ಲ ತೀರ್ಕೊಂಡ್ ಇನ್ನೊಂದ್ ಐದ್ ಐದ್ ಲಕ್ಷ ಅದಾವ ಅಷ್ಟೇ ಅವೇನ್ ತೀರ್ಬಿಡ್ತೀವಿ ಒಂದ್ ವರ್ಷದಲ್ಲಿ ಹ್ಮ್ ಈಗೇನ್ ಎಲ್ರದದು ಮದ್ವೆ ಆಯ್ತಾ ಈಗ ನಾ ಉಳ್ದಿರೋದ್ ನಾನು ಒಬ್ ಎಲ್ಲ ಸಾಲಾಗಿಲ್ಲ ತಿಳಸ್ಕೊಂಡು ಆರಾಮಾಗಿರೋದು ಹ್ಮ್
ನ ಎಡು ವರ್ ಆಗ್ ಬಿು ಮಕ್ಕಳ ಮದ ಆಗ್ತರಾ ಯಾವ ಮದೆ ಆಗ್ತೀರ ಮತ್ತೆ
ಈ ಇನ್ನೊಂದ್ ಐದ್ ವರ್ಷ
ಇನ್ನ ಐದು ವರ್ಷನ
ಹ್ಮ
ಯ್ ಆಗ್ಬಿಡಿ ಸಾಕು ಇನ್ ಎಷ್ಟ ದಿನ ಅಂತಿರ್ತೀರಾ
ಯಪ್ಪೋ ನೀ ಹುಡ್ಗಿ ಸಿಗ್ಬೇಕಲ್ಲಾ ನಮ್ಮಮ್ಮ ಅವಾಗ್ಲ ಹೇಳಾಕ ಕುಂತಾರೆ ನಿಿನ ಯಾರ್ು ಹುಡ್ಗಿ ಕೊಡ್ತಾರಪ್ಪಾ ಅಂತ
ಏನಾಗಲ್ಲ ಅ ಇನ್ನೊಂದ್ ಐ್ ವರ್ಷ ಯಾಕೆ ಇನ್ನ್ ಎರಡು ವರ್ಷ ಮ್ಮದಿ ಆಗ್ಬಿಡ್ತೀಿ ನಾನ
ಏನನ್ ನಾನ್ ಹೇಳ್ದ ನೆಕ್ಸ್ಟ್ ಇಯರ್ ಈಗ ನೋಡಿ ನೆಕ್ಸ್ಟ್ ಇಯರ್ ನೋಡ್ಕೊ್ ಬಿಿಡ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಡಣ ಎರಡ್ ಸಾವಿರದ ಇಪ್ಪತ್ತೊಂಬತ್ತ ಮದ್ ಆಗ್ಬಿಡಣ ಅಂತ ನಂಗೆ ಹೇಳ್ದ ಹ್ಮ ಕೇಳಲಿಲ್ಲ ಬ್ಯಾಡ ಅಂತ ಹೇಳ ರು ಹೇಳಕ್ ಕುಂತಾರೆ ಮದ್ವೆ ಆಗ್ಬಿಡ ಆಮೇಲೆ ನಾನೇ ಬೇಡ ಅಂದಬಿಟ್ಟೆ
ಯಾಕೆ
ಗೆ ಸಾಲ ತಿರ್ಸ್ಬೇಕು ದುಡ್ಡು ಮಾಡ್ಬೇಕು ಫಸ್ಟ್ು ದುಡ್ಡು ಮಾಡ್ಕೊಂಡ್ ಮಾಡೋಣ ಅಂತ ಹ್ಮ್ ದುಡ್ ಮಾಡ್ಕೊಂಡ ಮಾಡ್ಬೇಕಂತ
ಎಷ್ಟು ಮಾಡ್ತೀರಾ ದುಡ್ಡು
ಮಾಡ್ಬೇಕು ಎಷ್ಟ ಮಾಡ್ತೀವ ಅಂತ ಗೊತ್ತಿಲ್ಲ
ಈಗಾ ನಿಮ್ಮ್ ಹತ್ರ ಈಗ ಹಷ್ಟ ಕೊಟ್ಟವಲ್ಲ ಸಾವಿರ ಕೋಟಿ ಬಂದ್ರು ಕೂಡ ಎಕ್ಟ್ ಏನ್ ಮಾಡ್ತೀನ ಅಂತಂದ್ರೆ ಏ ಸಾವಿರ ಕೋಟ ಸುಮ್ಮನೆ ಇಟ್ಕೋದ ಬೇಡ ಇನ್ನೇಏನಾದ್ರು ಇನ್ವೆಸ್ಟ್ ಮಾಡೋಣ ಇನ್ನು ಜಾಸ್ತಿ ಮಾಡೋಣ ಅಂತ ಆಸೆ ಬಂದೇ ಬರುತ್ತೆ
ಹಾ
ಮನುಷ್ಯನಿಗೆ ಈ ಹಣ್ಣದ ಮೇಲಿನ ಆಸೆ ಎಷ್ಟ ಇದ್ರು ಕೂಡ ಕಡಿಮಿನೇ ಆ ಅದಕ್ ನೀವು ಅದ್ರ ಬಗ್ಗೆ ಎಲ್ಲಿ ತೆಂ ಕಕೊಂಡಬೋಡಿ
ನಾನ್ ಆತರ ಇಲ್ಲ ಆತರ ತಿಂಗ್ ಮಾಡಿಲ್ಲ ನನಗ್ಿರಕ್ ಒಂದ್ ಮನೆ ಸಾಕ್ು ಅಷ್ಟೆ ಹ್ಮ್ ಅದು್ ಬಿಟ್ಟು ನನೀಗ ಅಷ್ಟು ದೊಡ್ಡ ಅಲ್ಲ ಅಷ್ಟು ದೊಡ್ಡ ಅಮೌಂಟ್ ಮಾಡ್ಕೊಂಡ್ ಏನ್ ಮಾಡಣ ಹೇಳ ಜೀವನಕ್ ನೆಮದಿನೇ ಇರಲ್ಲ ಆಮೇಲೆ ಇನ್ನು ಏನೋ ಮಾಡ್ಬೇಕು ಇನ್ನುೂ ಏನೋ ಮಾಡ್ಬೇಕ ಹ ಹಾ
ಮತ್ತಿನ ಎಷ್ಟು ಮಾಡ್ತೀರಾ
ಇಲ್ಲ ಒಂದ್ ಮನೆ ಕಟ್ಟೋ ಅಷ್ಟು ಹದ್ನೈದರಿಂದ ಇಪ್ಪತ್ ಲಕ್ಷ ಇದ್ರೆ ಸಾಕು ಒಂದ್ ಮನೆ ಕಟ್ಸೋದು ಫ್ಯಾಮಿಲಿ ನೋಡ್ಕೊಳ್ಳೋದು ಆರಾಮಾಗಿರೋದು ಅಷ್ಟೇ
ಆಮೇಲೆ ಹನ್ನೊಂದ್ ಇಪ್ಪತ್ತು ಲಕ್ಷದ ಮನೆ ಕಟ್ಸಾದ್ಮೇಲೆ ವದೆ ಮಾಡ್ಕೊೊಂಡತೀರ
ಹ್ಮ್ ಹ್ಮ್
ಹೆಂಗ ಒಂದ್ ಮಾಡ್ಕೊಂಡ್ ಚೆನ್ನಾಗಿರಪ್ಪಾ ನೀವು
ಹಾ ಮಾಡ್ಬೇಕಲ್ಲ ಏನ್ ಮಾಡೋಣ ಹ್ಮ್
ನೀವು ಅಪ್ಪ ಅಮ್ಮನ ಚೆ್ ನೋಡ್ಕೊಳ್ಳಿ ಫಸ್ಟ್ ಅವೆಲ್ಲಿ ಮಣ್ಣನ ಸಣ ನೋಡ್ಕಳೆ
ಅವ್ರ ಬಿಟ್ರನಗ್ ಯಾರ ಇದಾರ್ಗು ಅಭಿಷೇಕ್ ಹೇಳಿ ಅಪ್ಪ ಅಮ್ಮ ಅಣ್ಣತ್ತಗ ಅಷ್ಟೇ ಅಕ್ಕಂದ್ರ ಇಬ್ರದಾರ ಆರಾಮಗದಾರ ಹ್ಮ ಅವ್ರ ಬಿಟ್ರೆ ನನ್ಗ ಯಾರ್ ಯಾರ್ ರಿಲೇಷನ್ ಬೇಡ ಏನು ಬೇಡ ಯ ನೋಡ್ಕೊಂಡ್ ಬಿಟ್ಟೀನ್ ಅವಾಗ್ಲೇ ಯಾರ್ ದೊಡ್ಡಪ್ಪ ಇಲ್ಲ ಚಿಕ್ಕಪ್ಪಿಲ್ಲ ನಾವು ನಮ್ಮ ಮನೆ ಅಷ್ಟೇ ನಮ್ ಫ್ಯಾಮಿಲಿ ಫಸ್ಟ್
ನೋ್ರ ಯಾರು ಬರಲ್ಲ
ಹ್ಮ್ ಎಲ್ಲ ಬರ್ತಾರೆ ಹಾ ಎಲ್ರು ಬರ್ತಾರೆ ನಮ್ ತಲ್ಲಿ ಕಸ್ಕೊಂಡ್ ಹೋಗ್ತಾರ ಅಷ್ಟೆ ಚೆನ್ನಾಗಿದ್ದಾಗ
ಹೌದು ನಿಜ ಇದು ಹೌದು ಇದು ಮಾತ್ ಮಾತ್ರ ನಿಜಾನೇ ಇಷ್ಟೇ ಮಾಡದು ಸರಿ ಆಯ್ತು ಹರೀಶ
ಹ್ಮ್ ಸರಿ ಓಕೆ